ಏನ್
ಏನು ಮಾತಾಡ ಮಾಡ್ತಾ ಇಲ್ಲಮ್ಮ ಸುಮನೆ ಮಲಗಿದ್ದೆ ನೋಡು ನಿನ್ ಏನ್ ಮಾಡ್ತಾಯಿದೀಯ.
ಏನ್ ಮಾಡತಿ.
ಹ್ಮ್ ನಾಷ್ಟ ಆಯ್ತ್ ನಿಮ್ದು
ನಂದು ಆಯ್ತು ಎಲ್ಲಿಗ ಹೋಗಮ್ಮಮಂದಿ ಹತ್ತಲ್ಲ ಪ್ರೇಮಾಗ.
ಹುಹು ಬರ್ತೀಯ.
ಇಲ್ಲಪ್ಪ.
ನಿನ್ ಹೋಗು ಮತ್ತೆ ಈಗ
ನೀವು ಬಂದ್ರೆ ಹೋಗ್ತೀವಿ ಇಲ್ಲಾಂದ್ರೆ ಹೋಗರ್ಲ್ಲಾ.
ಹಾ
ನೀವು ಬಂದ್ರೆ ಹೋಗ್ತವಿ ಇಲ್ಲಾಂದ್ರೆ ಹೋಗಲ್ಲ. ಹ್ಮ್
ಹ್ಮ ಹೋಗಲಣ್ಣ ನೀವು
ಹ್ಮ ಇಲ್ಲ ಎಲ್ಲು ಅಲ್ಲ ಎಲ್ಲಿ ಗೊತ್ತಾ ಅಲ್ಲಿ ಇದು ಗೆಸ್ಟ್ ಹೌಸ್.
ಹ್ಮ
ಅಲ್ಲಿ.
ಅಲ್ಲಿ ಏನ್ ಅದ.
ವ್ಯೂ ಪಾಯಿಂಟ್ ಐತೆ ವ್ಯೂ ನೋಡಿಕೊಂಡು ಬರೋದ ಅಷ್ಟೇ.
ವ್ಯೂದಲ್ಲಿ
ಹ್ಮ್ ವ್ಯೂ ಪಾಯಿಂಟು ವ್ಯೂ ಪಾಯಿಂಟ್ ಐತೆ ವ್ಯೂ ನೋಡ್ಕೊಂಡು ಬರೋದು.
ಏನಾದ.
ವ್ಯೂ ಪಾಯಿಂಟ್ ಐತೆ ವ್ಯೂ ನೋಡ್ಕೊಕೊಂಡು ಬರೋದು
ಹ್ಮ್ ಹೋಗಿಬನ್ನಿ.
ನೀವು ಬಂದ್ರೆ ಹೋಗ್ತಿವಿ ಇಲ್ಲ ಅಂದ್ರೆ ಹೋಗಲ್ಲ
ಏನೋ ಹೋಗ್ಬಾ.
ನೀನು ಬಾ ಹೋಗಣ ಏನಗತೈತೆ ನೀನು ಬಂದ್ರೆ ನೀನು ಬಾ ಹೋಗಣ.
ನಾ ನೀ ಪ್ರೇಮಿ ರಾಜನನ್ನ ಭಾಗ್ಯ ರುಕ್ಮಾ.
ಅವರು ಬಂದ್ರೆ ನಾನ್ ಬರಲ್ಲ ನೀವೇ ಹೋಗಿ ಬರ್ರಿ.
ಯಾರು.
ದರ್ಶನ ಅಣ್ಣಾ ನಾ ದರ್ಶ ಅಂತೀನಿ ಬಿಡು ಭಾಗ್ಯ .
ಸರಿಯಾದಲ್ಲಂಗ.
ಎಲ್ಲಾರ ಹೋದ್ರರ ಮಜಾ ಬರ್ತದ ಅಣ್ಣಾ.
ಹ.
ಏ ನಾ ಹೋಗದೇ ಇಲ್ಲ ನಮ್ಗೆ ಗೊತ್ತೇ ಇಲ್ಲದ್ರಲ್ಲಿ.
ನಾವು ನಾನ್ ಕರ್ಕೊಂಡ ಹೋಗ್ತೀನ ನಾವೇ ಮೂವರ ಹೋಗನ ಬರ್ರಿ ಅಂತ ಇದೀನಿ.
ಅಲ್ಲ ಇಂತ್ರ ಬಿದ್ದಾವಂದ್ರ.
ನಿನ್ ಮ್ಯಾಲ್ ಬೀಳ ಅಂತದ್ ಏನಿಲ್ಲ ಅಲ್ಲಿ. ಮಾಸ್ಟರ್ ಟ್ಯರಸ್ ಐತಲಾ. ಹೋಗಿ ನೋಡ್ಕೊ ಬರೋದಷ್ಟೇ.
ಎಲ್ಲಾರ ಬರ್ಬೇಕಣ್ಣ ಸುಮ್ಮ್ನೆ ಮತ್ತಿಲ್ಲ ಅಂದ್ರೆ ಅವ್ರು ಏನ್ರ ಅನ್ಕೋತಾರ.
ಏನ್ ಅತ್ಕೊಂತಾರ.
ಏನಾರ್ ಅನ್ಕೊತಾರ.
ಅವನ್ ದರ್ಶನ್ ಜೊತೆ ಹೋಗ್ತಾಳಲ್ಲ ಭಾಗ್ಯ ಈಗ.
ಹ್ಮ. ದರ್ಶನನ್ನ ಜೊತೆ ಭಾಗ್ಯ ಹೋಗ್ತಾಳ ರುಕ್ಮಾ ಒಬ್ಬಕ್ಕೆ ಆಗ್ತಾಳಲ್ಲ.
ರೂಕ್ಮುವನ್ ಕರ್ಕೊಂಡ ಬನ್ರೀ ನಿಮ್ಮ್ ಜೊತೆ.
ಅಕಿ ಬರಲ್ಲ ಅಣ್ಣಾ. ಕೇಳಿದ್ರೆ ಏನ್ ಮಾಡ್ತಾಳ ಗೊತ್ತಿಲ್ಲಾ.
ಹೇಳ ಅನ್ಸತ್ತತಿ ಇವ ಇಲ್ಲ ಅಂದ್ರ ಇನ್ನೇ ಮಾಡಕ ಆಗ್ತದೆ.
ಕೇಳು ಬಂದ್ರೇ ಬಾ ಇಲ್ಲಾ ಅಂದ್ರೆ ಬೇಡಾ.
ಪ್ರೇಮಿ ಕೇಳ ತನ್ಬೇಕು ಆದ್ರ ಅಕ್ಕಿ ಕೇಳಲ್ಲ ಅಕಿ ಬರಲ್ಲತ್ತ ಗೊತ್ತದಕ್ಕಿ.
ನೀ ಕೇಳು.
ಹ್ಮ್ ಹ್ಮ್ ಈ ನಾ ಮಾತಾಡಲಪ್ಪಾ.
ಅವತ್ತಿಂದ ಇನ್ನ ಮಾತಾಡ್ತಿಲ್ವ.
ಇಲ್ಲಾ .
ಹೌದೇನು.
ಹ್ಮ ಮತ್ತ ನೀವ .
ನಾನೆನ್ ಮಾತಾಡ್ತಿಲ್ಲಮ್ಮ.
ಇಲ್ಲ ಇಲ್ಲ .
ಅವಾಗ ಡ್ಯಾನ್ಸ್ ಮಾಡಿದ್ರಿ ಜೊತೆಗೆ.
ಯಾವತ್ತ.
ಪೇರ್ವೆಲಲ್ಲಿ.
ನಾ ನಾ ಹೇಳಿದ್ದೆ ಬತೇನು.
ನಿಂದು ಅಕಿ ಎಲ್ಲ ಜತೆಗೆ ಡಾನ್ಸ್ ಮಾಡಿರ್ ಬಿಡ.
ಇಲ್ಲ ಅದು ಡ್ಯಾನ್ಸ್ ಮಾಡ ಮತ್ತ ಇಡ್ಕೊಂದ ಮಾಡಿದ್ದೆ ನಾ ವಲ್ಲತ್ತಾನೆ ಅಂತಿದ್ದ ಫಸ್ಟಿಗೆ.
ಹ
ಸು್ಣ ರವ ಸುಳ್ಳಲು ಬಡಾ
ಏಯ್ ನಿಜಾಣ್ಣ ಪ್ರೇಮಿದಿನಾಗಳು. ಅಷ್ಟ್ ರೊಕ್ಕಕೊಡ್ಕ್ಲತ್ತಿವಲ್ಲ ಎದಕ್ ಬರತೀರಿ ನೀವು ನೀವ್ ಮಾಡ್ರಿ ಅಂದ ಅನಾನ
ಹಾ
ಅದಕ್ಕಿಗಪ್ಪಾ ಅದನ್ನು ಮಾಡದೀವಿ- ಹ
ಹಾ
ನಾ ಅಷ್ಟಿಲ್ಲ ನ ನಿಂಗ ಗೊತ್ತಿಲ್ಲಾ ಇವತ್ ಏನಾಗದಗೊತ್ತದ ನಮ್ ರೂಮ್ನಗ ಒಬ್ಬಕಿಅಕ್ಕಾ ಅದುಲ್ಪ ಬದು ಸಿಲ್ವರ್ ಸಿಲ್ವರ್ ಬಾಟಲ್ ಇರ್ತದೆ ಗೊತ್ತು
ಹ್ಮ್
ಅದರಗ ಸಿಲ್ವರ್ ಬಾಟಲ್ ನಾಗ ನೀರ ತುಂಬಿಸ್ಕೊಂಡು ಬಂದಳಮ್ಯಾಲ ಪ್ಲೇಟಾದ ಕಪ್ ಗ್ಲಾಸ್ಕು ಅದಾವ ಮತ್ತೆ ಸಿಲ್ವರ್ ಬಾಟಲ್ ಅದ ಅದ್ ಬಟಾಲ್ ಚಂದ ಹಿಡ್ಕೊಂಡಿಲ್ಲಕ್ಕಿ ಅಕ್ಕಾ ಅಕಿನ್ ಕಾಲ್ ಜರದದ ಸ್ವಲ್ಪಾ
ಹ್ಮ್
ಅದುಹೋಗಿ ಬಂದು ಹೋಗಿ ಬಂದು ರುಕ್ಮಾ ಬಕಿಟ್ ಮೇಲೆ ಬಿದ್ದದಾ.
ಹ್ಮ ಹ್ಮ್
ಬಕಿಟ್ಒಡಿತ
ಹಾಂ
ಹ್ಮ್,
ಅದ ಜಗಳ ಆಯ್ತಾ
ಇಲ್ಲಾ ಅಕಿಅಕ್ಕಾಅಂಜಾಳ ಪೂರ್ತಿ ಪಾಪ ಈಗ ರೂಪ ಬೈತಾರೆ ಏನ ತಂಬಕ್ಕೆ ಆ ತರ ಬೈತಿಿಲ್ಲಾಕಿ
ಹ
ಪಾಪ ಹೊಸದ ಕೊಡಸ್ತೀನಿ ಅಂದ್ಲು
ಬ್ಯಾಡ ಅಂದ್ರ
ಏಯ್ ಬ್ಯಾಡಂತ್ ಯಾಕಂತಾರ ಹೌದು, ಜಗಳ ಆಗ್ಯದ ತಗ ಜಗಳಂತಲ್ಲಾ ಸ್ವಲ್ಪ ಹಂಗ ಮಾತ ಕತೆ ಹಂಗೆ ಯಾಕ ಅಕ್ಕಾ ಹಾ ಇಲ್ಲಾಂದ್ರೆ ಹೇಳಣ್ಣ ನೀವ್ ಕೊಡಸ್ತಂದ್ದರ ಆಕಿ ಅಕ್ಕಾಗ ಹೇಳ್ತೀನಿ ಪಾಪ.
ಹದ್ ಬಿಟ್ರೆ
ಹ
ತಗರ್ ಬಿುಟರ ನೀ
ಇಲ್ಲ ಕರೇನೆ ಅಕಿ ಪಾಪ ಸೆಕೆಂಡ್ ಇಯರ್ ಅಕ್ಕಳಾ. ಇ ಪತ್ ನಳ ಈೋಗಪಡ್ತಳ
ಹೌದಾ,
ಆಕೆಕಂತೇಲೆ ಎಲ್ಲ ಅಮೌಂಟ್ ಇಸ್ಕೊಂಡು ಬಕಿಟ್ತಗಂಡು ಚಲೋ ಅನ್ಸಂಗಿಲ್ಲ. ನೀ ಹೆಂಗೊ ಅಣ್ಣ ಇದಿಯಲ್ಲಾ ಇಸ್ಕೊಡು.
ನೀ ಫ್ರಂಡ್ ದೋಸ್ತ ಅದೆಲ್ಲಾನೀನ ಇಸ್ಕೊಡು.
ಇ ನಾ ಯಾಕೆ ನಾನ್ ದೊಸ್ತ ಅದಿನಲ್ಲಾಬಿ ಡ ನಾಯಿಸಸ್ಕ ಕೊಡ್ತೀನಿ ಮಾಗ್ರ ಏನಾರ
ನೀವು ಬೇಗ ಬರ್ರಿ ಹೋಗುವ.
ನಾವಲ್ಲಪ್ಪಾ ನೀವ ಹೋಗೋರಿ
ಏ ಇಲ್ಲ ನೀವು ಬಂದರೆ ಅಲ್ಲಿಗೆ ಹೋಗ್ತಿವಲ್ಲ ಅಂದ್ರೆ ಹೋಗಲ್ಲ ನಾವು.
ಹೇ ಹೋಗ ನಾ ವಲ್ಲೆ.
. ಏನ್ ಆಗಲ್ ಬಾ ನಾ ಏನ್ ಹೊಡೆಯಲ್ ನಿನ್ನ.
ಹೇ ಗೊತ್ತದಪ್ಪಾ ಎಲ್ಲ.
ನಿಜ್ವಾಗ್ಲೂ ಹೊಡಿಯಲ್ಲ.
ಹ್ಮ್ಮ್.
ಒಡೆಯಲ್ಲ.
ಬೇಡಾ ನಾ ಇದುನ್ ನಂಬಲಲ್ಲ.
ಓಡ್ದ್ರೆ ಮಾತಾಡ್ಸ ಬ್ಯಾಡ್ ನೀನು.
ಹಾ.
ನಿಜ.
ಅಲ್ಲಿನ ಬರ್ಲಿಕ್ಕತ್ತಿರಲ್ಲ ಕೈಯಗ್ ಬಡ್ಕೊಂಡ್ ಬಡ್ಗಿ ಇಡ್ಕೊಂಡ್ ನಿಂತಿರ್ತಿ.
ಹೊಡಿಯಲ್ಲ.
ಹ್ಮ್.
ನಿಜ್ವಾಲು ಒಡಿಯಲ್ಲ.
ಬ್ಯಾಡ ವಲ್ಲೆ.
ಏನ್ ಆಗಲ್ಲ. ಬರವ ಏನಾಗಲ್ಲ.
ದರ್ಶನಣ್ಣನು ಬರ್ಲಿ.
ಅಣ್ಣ ಬಂದ್ರೆ ಮಾತ್ರ ಬರದು.
ನಮ್ಮಣ್ಣ ಇನ್ನ ಪಾಪ ಬಲ್ರಿಕತ್ತನಾ ಅದಿಕ್ಕೆ ಇನ್ನೊಬ್ಬ ಬರ್ಲಿ ಅನಾತ್ತೀನಿ.
ಹೇ ಸೆಟ್ ಆಗಲ್ಲ ಹಂಗೆ ಎಲ್ಲಾರು ಇದ್ರೆ ಸರಿಯಾಗಲ್ಲ. ನಮಿಗ್ ಮಾತಡಕಗಲ್ಲ.
ಅಲ್ಲೇನ್ ಮಾತಾಡ್ತಿ. ನೀ ಏನ್ ಮಾತಡದಿದೆ ಹೇಳು ನಾನ ಹೇಳ್ತೀನ್ ಇಲ್ಲೆ.
ಏನ್ ಮಾತಾಡದಿಲ್ಲ ಸುಮ್ನೆ ಹೋಗ್ ನೋಡ್ಕೊಂಡ್ ಬರ್ಬೋದಿತ್.
ಹ್ಮ್ ಅದೇ ಇವಾಗ್ ಎಲ್ಲರೂ ಹೋಗಿ ನೋಡ್ಕೊಂಡ್ ಬನ್ನಿ.
ಎಲ್ಲರೂ ಬಂದ್ರೆ ಅದ್ ಕಂಫರ್ಟ್ ಅನ್ಸಲ್ಲ.
ಎಲ್ಲ. ಎಲ್ಲ ಬರ್ಲಕ್ ಕಂಫರ್ಟ್ ಅನ್ಸಲಲ್ಲ ನಾವನ್ ಕ್ಲಾಸ್ ಮೇಟ್ ಎಲ್ಲಾರು ಹೋಗತೀವಿ ನಾವ್ ನಾವೆ.
ನೀವ್ ನಾವೆಯಲ ಅದೇ ನಿಮ್.
ನಿಂಗಿರದ.
ಬೇಕಿರ್ ನೀವೆ ಹೋಗ್ಬರ್ರಿ ನಾನ್ ಇಲ್ಲೆ ಇರ್ತೀನ್.
ಬ್ಯಾಡ ಬೇಕಾಗಿಲ್ಲ.
ಬರಿ.
ಹ್ಮ. . ಹಿಂಗ್ ಹೊಗದಿಲಲ್ಲ.
ಹಾ
ನಿಂಗ್ ಹೋಗದಾದಲ್ಲ.
ಎಲ್ಲಿಗೆ.
ಹಾ.
ಏನು.
ನಿಂಗ್ ಹೋಗದದಲ್ಲಾ ಅಲ್ಲಿಯೇ.
ಹಾ.
ಹ್ಮ್ ಹೋಗ್ಬಾ.
ಹ್ಮ ನಾನು ಒಬ್ನೆ ಹೋಗಂಗಿಲ್ಲ ಸದ್ಯಕ್ಕೆ.
ಹ ಅಪ್ರಿದಲ್ಲ ಕರ್ಕೊಂಡ್ ಹೋಗು.
ಅಫ್ರದ್ ಇಲ್ಲ.
ಮತ್ತೆ. ಕರ್ಕೊಂಡೊಗು.
ಹಕಿ ನಿನ್ ಬಂದ್ರೆ ಬರ್ತಳ.
ನೈವತಿಕಿಗಿ.
ಬೇಡ.
ಇರ್ಲಿ ಅಣ್ಣ ಹೇಳ್ತೀನಿ ಅಂಜ ಅಳ್ಬೇಡ.
ಅಯ್ಯೋ ಬ್ಯಾಡಮ್ಮ.
ನಾ ಯೊಳ್ತಾನಾಕಿಗಿ.
ಇರ್ಲಿ ಬೇಡ ಇರ್.
ಅಕ್ಕಿ ಬರ್ತಾಳಂದ್ರೆ ಒ ಕರ್ಕಂಡೋತಿ.
ಹಾ.
ಹಾ.
ನೀನು ಬಾ ಜೊತಿಗೆ.
ಆಕಿ ಬರ್ತಾಳಂದ್ರ ಕರ್ಕೊಂಡೋತಿ.
ಕರ್ಕೊಂಡೋಗ್ತೀನಿ ನೀನು ಬಾ ಜೊತಿಗೆ ಅಂದೆ.
ನಾವಲ್ಲೆ.
ಯಾಕೆ.
ಸುಮ್ಮೆ.
ಸುಮ್ನ್ಯಾಕಮ್ಮ. ಅಯ್ಯೋ ಅಯ್ಯೋ ಎಂತರಿದರಿವ್ರು.
ಹಾ.
ಆಗದೆ ಇಲ್ಲ ಬಾ. ನಾವೇನ್ ನೋವೇ ಆಗಲ್ಲ ಬಾಬಾ.
ಅತವಲ. .
ಅತ್ತವನ ಆತವನ. ಮತ್ತೇನ್ ಸಮಾಚಾರ. ಮತ್ತೇನ್ ಸಮಾಚಾರ.
ಏನಣ್ಣ.
ಮತ್ತೇನವ ಸಮಾಚಾರ ಅಂದೇ.
ಇಲ್ಲ.
. ಹಾ. ಏನಾರ ಸಮಾಚಾರ ಇದ್ರೆ ಹೆಳು ಕೆಳನ.
ನಂದೇನಿಲ್ಲ.
. ಪು ನೀನ್ ಹಂಗೆ ಲೈನಗಿರು ನನಚುತಿನಿಗಾ.
ಹಾ ಇಳ್ಳಿಯೇ.
ನಾಹಚ್ತಿನ್ ಎಲ್ಲೂ ಹೊರಗೋಬೆಡ.
ಇಲ್ಲ.